ಹ್ಮ್
ಹಲೋ ಹಲೋ ಎಲ್ಲಿದ್ದೀರಿ ಮೈಬಾಬ್ರೇ ಹಾ ಕೇಳಸ್ತಾದೆ ಹೇಳಿರೀ ಮೈಬೂಬ್ರ ಆ ಕೇಳಸ್ತಾ ಇದೆ ಹಾ ಎಲ್ಲಾರು ಆರಾಮಾರೆ ನೀವ್ ಆರಾಮಿದೀರಿ ಆರಾಮ್ ಇದಾರೆ ಆರಾಮ ಇದಾರೆ ಯಾಕ್ರಿ ನಗ್ತಾ ಇದ್ದೀರಾ
ಅಣ್ಣ ಅವ್ರು ಆರಾಮಿದ್ದಾರಾ
ಅಣ್ಣವ್ರ ಅರಾಮ ಇದಾರೆ ತಮ್ಮವರು ಆರಾಮ್ ಇದಾರೆ ಎಲ್ಲಾರ ಮಂದಿ ಆರಾಮ್ ಇದಾರ ರೀ ನಿಮ್ಮ್ ಮನೇಲಿ ಆರಾಮಿದ್ದಾರಾ
ಹಲೋ
ಹಲೋ ಏನ ನೀರ್ ಕುಡ್ಲತರಾ ಜ್ಯೂಸ್ ಕುಡ್ಲತೀರಾ
ಕೇಳಿಸ್ತೀಯಾ ಸೌಂಡ್
ಹಾ ಕೇಳಸ್ತಾ ಇದೆ ಕೇಳಸ್ತ ನೀವ್ ಕೇಳಿಸತ ಇದ್ದೀಯಾ
ಕೆೇಳಿಸ್ತದೆ ಕೆೇಳಸ್ತದೆ ಅದೇ ಮನೇಲಿ ಯಾರಾದರು ಆರಾಮ್ದಾರಾ
ಏ ಎಲ್ಲಾರು ಆರಾಮಿದಾರ ರೀ ಎಲ್ಲಾರು ಆರಾಮಾರೆ ನಿಮ್ಮ ಮನಲಿ ಆರಾಮ ಇದಾರಾ
ಹಾ ಅಪ್ಪ ಅವರು ಹೆಂಗಿದ್ದಾರೆ
ಅಪ್ಪ ಅವ್ರು ಆರಾಮಾರೆ ಅವ್ರು ಕೆಲ್ಸ ಮಾಡಕೋಥವಾ ಹೊಲ್ದ ಕೆಲ್ಸ ಮಾಡಕೋದು ಆರಾಮಿದಿದ್ದಾರೆ ಅವ್ರು
ಅಮ್ಮವರು
ಅಮ್ಮವರು ಆರಾಮಿದ್ದಾರೆ ತಮ್ಮವರು ಅ ಆರಾಮ್ ಇದ್ದಾರೆ ಮಾಮವರು ಆರಾಮಿದ್ದಾರೆ ಅಕ್ಕವ್ರು ಆರಾಮಿದ್ದಾರೆ ಮ ಮತ್ತವರು ಆರಾಮಾರೆ ಆಯವರೇ ಆರಾಮ್ರೆ
ಅಣ್ಣವರು
ಅಣ್ಣವ್ರು ಹೇಳಿದನಲ್ ರೀ ಅಣ್ಣವ್ ಆರಾಮಿದ್ದಾರೆ
ಹಾ ಚಿಕ್ಕಮ್ಮೂರು
ಹ ಚಿಕ್ಕಮ್ಮವರು ಅವ್ರ ಮನೇಲ್ಲ ಇದಿದ್ದಾರೆ ಅವರು ಚಿಕ್ಕಪ್ಪಹತ್ರ ಇದ್ದಾರೆ
ಇವ್ರು ಅಜ್ಜ ಆರಾಮ ಇದ್ದಾರಾ
ಹಾ ಆರಾಮ್ ಇದಾರೆ ಎಲ್ಲರೂ ಆರಾಮ್ ಅದಾರೆ ನೀವ್ ಎಲ್ಲಿದರ ಈಗ
ನಾವು ಇಲ್ಲೇ
ಇಲ್ಲಿ ಎಲ್ಲಿ ಅಂದ್ರೆ ಎಲ್ಲಿ
ಇಲ್ಲ ಬಾಜು ಮನೆಯಲ್ಲಿದ್ದೇನೆ
ಬಾಜು ಮನೇಲಿ ಯಾಕ್ರಿ ನಿಮ್ಮಲ್ಲಿ ಮನೆಯಲ್ಲಿ ಇರಿ ಬಾಜು ಮನೇಲಿ ಹಾಕಿರ್ತರಾ ನೀವು
ಯಾಕಂದ್ರೆ ಸ್ವಲ್ಪ ಕೆಲ್ಸ ಐತ್ರಿ ಅದು ಏನ ಎರ್ಲ್ಲ ಪುಡಿ ಮತ್ತೆ ಅದೇ ಏನ್ ಹೇಳ್ತಿಂದಲ್ಲ ನಿಮ್ಗ ಅದು ನಂದು ಕ್ರಶ್ ಆಗಿತ್ತು ಅಂತ ಹೇಳಿದ್ನಲ್ಲ ವಿಜಯಲಕ್ಷ್ಮಿ
ಏ ಅದ್ ಬಿಟ್ರಿ ಏ ನೀವು ಬಾಜು ಮನೇಲಿ ಏನ್ ಮಾಡ್ತೀರಾ ಕೆಲ್ಸ ಹತ್ತೀರ ಹೋಗಬಾರಡ್ದ್ ಏನೇನ ಇಂಪಾರ್ಟೆಂಟ್ ಇದ್ರ ಹೋಗ್ಬೇಕು ಬಾಜು ಮನೆ ಏನ್ ಮಾಡ್ತೀರಾ ನೀವು ಈಗ
ಬಾಸು ಮನೆಯಲ್ಲಿ ಯಾಕ ಬಂದೀನ ಅಂತ ಅಂದ್ರೆ ನಿಮಗೆ ಮಾತ್ರ ಕತೀನಲ್ರೀ ವಿಜಯಲಕ್ಷ್ಮಿ ದೇಳ ಕತೀನಲ್ಲ ನಾನು ಏನಂತಂದ್ರೆ ಅದು ಅದು ನಾನು ಏನಂದ್ರೆ ಒಂದ್ ದಿವಸ ಪ್ರಪೋಸ್ ಮಾಡಿದ್ನಲ್ಲ ಪ್ರಪೋಸ್ ಈಗ ವಾಪಸ್ ನಲ್ಲಿ ಹೋಗಿ ಕೇಳಿದೆ ನೀವು ಅವಾಗ ನನಗ್ ಪ್ರಪೋಸ್ ಮಾಡಿದಾಗ ಮತ್ತೆ ನೀವು ಯಾಕೆ ನಮ್ಗೆ ಏನು ಉತ್ತರ ಕೊಡ್ಲಾರ್ದ ಬಂದಿರ ಅಂತೇಳಿ ಕೇಳಿದೆ ನಾನು ಅವ್ರಿಗೆ
ಹ್ಮ
ಅವ್ರ ಏನಂತಂದ್ರ ಅಂದ್ರೆ ಎಲ್ಲ ನಾನು ಬಾಸ ಇಷ್ಟ ಆಗಿದ್ದಾರೆ ಅಂತ ಹೇಳಿದ್ರು ಹೇಳೋಣ ನಾನ್ ಏನ್ ಮಾಡಿದೆ ಮತ್ತೆ ಅವ್ರಿಗೆ ಆದ್ರೆ ಅವರು ವಿಜಯಲಕ್ಷ್ಮಿ ಮತ್ತೆ ಬಾ ಬಾಸಿಗೆ ನೀವು ಪ್ರೀತಿ ಮಾಡ್ತೀರಾ ಅಂತ ಹೇಳಿ ಕೇಳಿದ್ದೀರ ಅಂತ ಕೇಳ್ರೆ ಇಲ್ಲಾ ನನ್ಗೆ ಧೈರ್ಯ ಸಾಲ ವಲ್ದು ನನ್ಗೆ ಕೇಳೋಲಾಗ್ತಿಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ನಾಏನ್ ಮಾಡಿದೆೆ ಒಂದ್ ದಿವ್ಸ ಬಾಸವರು ಹೊಂಟಿದ್ರು ಹೀಗೆ ಹಂಗೆ ಸೈಡ್ಗೆಸರ್ ಬಾಸ ಸ್ವಲ್ಪ ಬರಿ ಸ್ವಲ್ಪ ನಿಮ್ ಜೊತೆ ಪರ್ಸನಲ್ ಮಾತಾಡೋದಿದೆ ಅಂತ ಹೇಳಿ ನಾನನ್ ಕರದೆ ಕರ್ದ ತಕ್ಷಣ ಅವ್ರು ಬಂದ್ರು ಬಂದ್ ೇಸ್ಿಂದ ಒಂದ್ ರೂಮ್ ನಲ್ಲಿ ಕರ್ಕೊಂಡು ಹೋದ್ ಅವ್ರರಿಗೆ ಕೂಡ ಒಂದ್ ರೂಮಲ್ಲಿ ಕರ್ಕೊಂಡ್ ಹೋಗಿ ಹಿಂಗ ಹ ಏನಂತಂದ್ರ ಇಲ್ಲಿ ನೋಡಿ ನಮ್ಮ್ ಆಫೀಸ್ ನಲ್ಲಿ ಕೆಲ್ಸ ಮಾಡ್ ತರ್ತಕ್ಕಂತಹ ವಿಜಯಲಕ್ಷ್ಮಿ ಅವರು ಇದ್ರಲ್ಲ ಅವರು ನಿಮ್ಗೆ ಪ್ರೀತಿ ಮಾಡ್ತಾ ಇದ್ದಾರ ಅಂತ ಮತ್ತೆ ನೀವು ಏನ್ ಮಾಡ್ತೀರಾ ಇದು ಉತ್ತರ ಕೊಡಿ ಅಂತೇಳಿ ಕೇಳಿದೆ ನಾನು ಅವ್ರರಿಗೆ ಅವರು ಬಾಸರು ಏನ್ ಹೇಳ್ಬೇಕೊತ್ತಾ ಬಾಸವ್ರು ಏನು ಹೇಳಿದ್ರೆ ಗೊತ್ತಾ
ಹಾ ಹೇಳಿ ಹೇಳಿ ನಾವು ಸುಮನ್ ಕುಂತು ಬಿಿಟ್ಟು ಹೇಳಿ
ಅದೇ ಏನ್ ಹೇಳಿದ್ರ ಅಂತಂದ್ರೆ ಅವ್ರ ಬಾಸವರ್ ಏನ್ ಹೇಳಿದ್ರ ಅಂದ್ರೆ ಅವ್ರ ಏನ್ ಹೇಳಿದ್ರು
ಹೇಳ್ರಿ ಎಷ್ಟು ಸರಿ ಹೇಳ್ತರಿ ಹೇಳ್ರಿ ಮುಂದೆ ಇದು ನಿಮ್ಮ್ ಕಂಪನಿ ಎಲ್ಲಿ ಇರೋದು ಇದು
ಕಂಪನಿಲ್ಲಿ ಬಗ್ಲಾಗಿದರಿೀ ಬೆ್ಯಾಂಗ್ಳೂರ್ಲ್ಲಿ ಅದೇ ಬಾಸ್ ಅವರು ಏನ್ ಹೇಳಿದಾರ ಅಂತಂದ್ರೆ ಇಲ್ಲಪ್ಪಾ ನನ್ಗೆ ವಿಜಯಲಕ್ಷ್ಮಿ ಅವರು ಇಷ್ಟ ಇಲ್ಲ ನನ್ಗೆ ಮೊದಲ ಒಬ್ಬರು ಪರಿಚಯ ಇದ್ದಾರೆ ಅವ್ರರಿಗೆ ನಾನು ಪ್ರೀತಿ ಮಾಡ್ತಾ ಇದ್ದೇನೆ ನಾನು ಅವ್ರರಿಗೆ ನಾನು ಸತ್ಯವಾದ ಪ್ರೀತಿ ಮಾಡ್ತಾ ಇದೀನಿ ಅವರಿಗೆ ನಾನು ಮದುವೆ ಆಗ್ಬೇಕಂತ ಅನ್ಕೊಂಡೀನಿ ಈಗ ಅವರು ಕೂಡ ಈಗ ಪ್ರೆಸಡೆಂಟ್ ಆಗಿ ಒಂದು ಬಾಸ್ ಆಗಿದ್ದಾರೆ ಕಂಪನಿಯ ಬಾಸ್ ಬಾಸ್ ಆಗಿದ್ದಾರೆ ಸಿ. ಇ. ಒ ಆಗಿದ್ದಾರೆ ಅವ್ರಗೂ ಕೂಡ ಈಗ ಮದ್ವೆದು ಇಛೆ ಇದೆ ಅಂತೆ ಅವ್ರು ನಾನು ಕಲ್ತು ಈಗ ಇನ್ನೊಂದ ಏನಿಲ್ಲ ಅಂದ್ರೆ ಇನ್ನೊಂದು ಆರು ತಿಂಗಳಲ್ಲಿ ಮದುವೆ ಆಗ್ಬೇಕಂತ ಅನ್ಕೊಂಡಿದ್ದೀನಿ ಆ ಮದುವೆಯಲ್ಲಿ ನೀನು ವಿಜಯಲಕ್ಷ್ಮಿ ಬರ್ಬೇಕಂತ ೇನ್ ಹೇಳಿದ್ರು ಅವರು
ಇದು ನಿಮ್ ಬಾಸ್ ಏನ್ ಈಗ ಆಫೀಸ ಅಲ್ಲಿ ಕೆಲಸ ಮಾಡ್ತಿದಾರ ಏನ್ ಬರೀ ಇದೇ ರೀತಿ ಹುಡುಗಿಯರು ಮದ್ವಿ ಅಂತ ಅಂತ ಮಾಡ್ತಾರಾ ಬಾಸ್ ಅ ಆದ್ಮೇಲೆ ಸ್ವಲ್ಪ ಇದು ಜವಾಬ್ದಾರಿಗಳು ಇರ್ಬೇಕ್ರಿ ಏನ್ರೀ ಇದು ಬಾಸ್ ಅಂದ್ರೆ
ಇಲ್ಲ ನಮ್ ಕಂಪನಿಯಲ್ಲಿ ಕೆಲ್ಸ ಏನಿದೆ ಗೊತ್ತಾ ನಿಮ್ಗೆ
ಹಾ
ನಮ್ ಕಂಪನಿ ನಾವು ವರ್ಕ್ ಏನ್ ಮಾಡ್ತೀವ ಅಂತ ಹೇಳಿ ಅದನ್ನು ಗೊತ್ತದ ನಿಮ್ಗೆ
ಹಾ ಹೇಳಿ ಏನ್ ಮಾಡ್ತೀರಿ ಹೇಳ್ರಿ
ಅದು ನಮ್ ಕಂಪನಿ ಏನಿದೆಲ್ಲ ಜನ್ ಜೀಸ್ ಅಂತೇಳಿ ಒಂದು ಆಪ್ ಲಾಂಚ್ ಮಾಡಿದೆ
ಓ ಜಂಜಿ ಯುವಕ್ರದಾ
ಹ ಯುವಕರದದು ಜನ್ಜೀಸ್ ಅಂತ ಹೇಳಿ ಆಪ್ ಲಾಂಚ್ ಮಾಡಿದೆ ಅದ್ರಲ್ಲಿ ಏನಂದ್ರೆ ಈಗ ಹುಡುಗರು ಇರ್ತಾರೆ ಅವರಿಗೆ ಹುಡುಗಿಯರು ಸಿಗೋದಿಲ್ಲ ಮತ್ತೆ ಹುಡುಗಿಯರು ಇರ್ತಾರೆ ಅವರಿಗೆ ಹುಡುಗರು ಸಿಗೋದಿಲ್ಲ ಮತ್ತೆ ಈಗ ಪ್ರೆಸೆಂಟ್ ಆಗಿ ಹುಡುಗರು ಇರ್ತಾರೆ ಅವರಿಗೆ ರೀಲ್ಸ್ ನೋಡಿ ರೀಲ್ಸ್ ನೋಡಿ ಬ್ಯಾಸರ ಆದ್ಮೇಲೆ ಏನ್ ಮಾಡ್ಬೇಕ ಅಂತೇಳಿ ನಾವು ಮುಂದಿನ್ ದಾರಿ ಕೊಡ್ತೀವಿ ಮತ್ತೆ ಅವರಿಗೆ ಏನಾದ್ರು ರೀಲ್ಸ್ ನೋಡ ಮತ್ತೆ ಅವ್ರಿಗ ಏನೋ ಡಾಟಾ ಖತಮ ಆಯ್ತ ಅಂದ್ರೆ ಅವ್ರಿಗೆ ನಾವ್ ತಕ್ಷಣ ಡಾಟಾ ಹಾಕ್ತಿವಿ. ಮತ್ತೆ ಮತ್ತೆ ಏನಾದ್ರು ಅವರಿಗೆ ಮತ್ತೆ ಅವ್ರಿಗೆ ಊಟದ ಈಗ ಯಾಕಂದ್ರೆ ಅವರು ಡ್ರಿಲ್ಸ್ ನೋಡ ರಿಲ್ಸ್ ನೋಡತಾ ಅವ್ರಿಗೆ ಬ್ಯಾಸ್ ದೆ ಊಟ ಮಾಡಕ್ಕೆ ಆಗೋದಿಲ್ಲ ಹಾಗಾಗಿ ಅವ್ರಿಗೆ ನಾವ ಏನ್ ಮಾಡ್ತೇವಿ ಅಂದ್ರೆ ಅವ್ರಿಗೆ ಹೆಲ್ಫ್ಗೆ ಇರ್ತಾರೋ ಅಲ್ಲಿಗೆ ಸೀದ ಒಯ್ದ ನಾವು ಊಟ ಕೊಡ್ತೀವಿ ಅಲ್ಲೇ ಅವರಿಗೆ ಏನೇನ ಬೇಕು ಎಲ್ಲರನ್ನೂ ಸೌಲಭ್ಯಗಳನ್ನು ಪೂರ್ಣ ಸೌಕರ್ಯಗಳನ್ನು ಕೊಡ್ತೀವಿ ನಾವು ಅಂತ ಆ್ಯಪ್ ನ್ನು ನಾವು ಈಗ ಪ್ರೆಸೆಂಟ್ ಆಗಿ ನಮ್ಮ ಕಂಪನಿಯ ಅವರು ಲಾಂಚ್ ಮಾಡಿದ್ದಾರೆ ಈಗ ಈಗ ಲಾಂಚ್ ಮಾಡಿ ಏನಿಲ್ಲ ಅಂತಂದ್ರೆ ಈಗ ಪ್ರತಿ ಈಗ ಪ್ರಸ್ತುತ ಒಂದು ಮೂರು ವರ್ಷ ಆಯ್ತು ಮೂರು ವರ್ಷ ಕಂಪ್ಲೀಟ್ ಆಯ್ತು ಈಗ ಮೊದಲನೇ ವರ್ಷದಲ್ಲಿ ಅದು ಒಂದು ಹದ್ನಾರು ಸಾವಿರ ಕೋಟಿ ಗಳಿಸಿತ್ತು ಈಗ ಎರಡನೇ ವರ್ಷದಲ್ಲಿ ಅದು ಇಪ್ಪತ್ ನಾಕು ಸಾವಿರ ಕೋಟಿ ಗಳಿಸಿದೆ ಮತ್ತೆ ಈಗ ಪ್ರೆಸೆಂಟ್ ಆಗಿ ಮೂರನೇ ವರ್ಷದಲ್ಲಿ ಅದು ಮೂವತ್ತಾರು ಲಕ್ಷ ಕೋಟಿಗಳನ್ನು ಗಳಿಸ್ತಾ ಇದೆ ಈಗ. ಈಗ ಏನಿದೆ ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ದುಡ್ಡು ಕಳಸ್ತಕಂತ ಆ ಕಂಪನಿ ಯಾವ್ದಂತಂದ್ರೆ? ಅದು ನಮ್ಮದೇ ಕಂಪನಿಯಾಗಿದೆ. ಮತ್ತೆ ಅದು ಈಗ ಭಾರತದಲ್ಲಿ ಅತಿ ಹೆಚ್ಚಾಗಿ ಅಂದ್ರೆ ಅತಿ ಹೆಚ್ಚು ಮತ್ತೆ ಅತಿ ಜಾಸ್ತಿಯಾಗಿ ಯೂಸ್ ಮಾಡ್ತಾ ಇರತಕ್ಕಂತಹ ಆಪ್ ಯಾವದಿದೆ ನಮ್ ಇಂಡಿಯಾದಲ್ಲಿ ಅಂತಂದ್ರೆ ಅದೇ ನಮ್ದು ಜಿನ್ ಜೀ ಅಂತೇಳಿ ಆಪ್ ಇದೆ. ಆ ಆಪ್ ಅನ್ನು ಯಾರ್ ಬೇಕಾದರು ಯಾವಾಗ ಬೇಕಾದರು ಎಲ್ಲಿ ಬೇಕಾದರೂ ಕೂಡ ಇನ್ಸ್ಟಾಲ್ ಮಾಡಬಹುದು ಅದು ಇಂಟರ್ನೆಟ್ ಇರ್ಲಿರದು ಇದ್ರು ಕೂಡ ಇರ್ಲಾರದು ಕೂಡ ಕೂಡ ಇನ್ಸ್ಟಾಲ್ ಮಾಡಬಹುದು ಗೊತ್ತಾಯ್ತ.
ನೀವ ಏನಾದ್ರು ಹಾ ಮುಖೇಶ್ ಅಂಬಾನಿ ನಿತಾ ಅಂಬಾನಿ ಅವರ ಫ್ಯಾಮಿಲಿಯಲ್ಲಿ ಏನಾದ್ರು ರಿಲೇಷನ್ ಇದೆಯಾ ನಿಮ್ದಿ?
ಹ ಅವ್ ಮುಖೇಶ್ ಅಮ್ಮನಿ ಇದಿರಲ್ಲಾ ಅವ್ರು ಅಷ್ಟು ಶ್ರೀಮಂತರು ಕೂಡ ಆಗ್ತಿರ್ಲಿಲ್ಲ ಅವ್ರ ಏನ್ ಮಾಡಿದ್ರ ಅಂತಂದ್ರೆ ನಮ್ಮ ಅಜ್ಜ ಅವ್ರದು ಹೆಸರು ರಿಲಯನ್ಸ್ ಅಂತ ಹೆಸರಿತ್ತು. ಆ ರಿಲಯನ್ಸ್ ಹೆಸರೆ ಅವರ್ ಮುಖೇಶ್ ಅಂಬಾನಿಯ ಅವರು ಕಂಪನಿಗ್ ಇಟ್ಟಿದ್ದಾರೆ. ಯಾಕಂತಂದ್ರೆ ಆ ಕಂಪನಿ ಕೂಡ ಅವ್ರದು ಸ್ವಂತ ಅಲ್ಲ ಅವ್ರ ಕಂಪನಿ ಅಲ್ಲ ಅದು ಯಾಕ ಯಾಕಂತಂದ್ರೆ ನಮ್ ತಾತನ್ ಒಂದ್ ಮ್ಯಾಟ್ರ ಆಗಿದೆ ಏನಂತಂದ್ರೆ ನಮ್ಮ ತಾತ ಅವ್ರಿಗೆ ಇಬ್ಬರು ಹೆಂಡ್ರಿದ್ರು ಒಬ್ಬರು ಹೆಂಡತಿ ಮಕ್ಕಳು ನಮ್ಮ ಅಪ್ಪ ಆದ್ರೆ ಇನ್ನೊಬ್ಬ ಹೆಂಡತಿ ಮಕ್ಕಳು ಮುಖೇಶ್ ಅಂಬ ಅಂಬಾನಿ ಅವರು ಅವರು ಏನಾಗಿದೆ ಅಂತಾರೆ ಮುಖೇಶ್ ಅಂಬಾನಿ ಅವರ ತಂದೆ ತಾಯಿರು ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮ ಅಜ್ಜನ ಮೇಲೆ ಕೇಸ್ ಮಾಡಿದ್ರು ಏನಂತಂತಂದ್ರೆ ಇವರು ನನ್ಗೆ ಮದವಿ ಮಾಡಕೆಂದು ನನ್ಗೆ ಇನ್ನಾರ್ಗ ಯಾದ್ರರು ಏನು- ಆಸ್ತಿ ಏನು ಕೊಟ್ಟಿಲ್ಲ ಅಂತೇಳಿ ಕೇಸ್ ಮಾಡಿದ್ರು ಸೊ ನಮ್ ತಾತ ಏನ್ ಮಾಡಿದ್ರು ನಂಬಲ್ಲಿ ಎರಡು ಕಂಪನಿ ಇದ್ದು ಬಿರ್ಲಾ ಕಂಪನಿ ಮತ್ತೆ ರಿಲಯನ್ಸ್ ಕಂಪನಿಗಳು ಅಂತೇಳಿ ನಮ್ಗೆ ಬಿರ್ಲಾ ಕಂಪನಿ ಬಂತು ಅವ್ರಿಗೆ ರಿಲಯನ್ಸ್ ಕಂಪನಿಗಳು ಹೋಯ್ತು. ಸೊ ಹಾಗಾಗಿ ಅವ್ರ ಕಂಪನಿ ಮುಂದಕ್ಕೆ ಹೋಯ್ತು ನಮ್ ಕಂಪನಿ ಸ್ವಲ್ಪ ಹಿಂದಕ್ಕೆ ಉಳಿತಲ್ಲ. ಹಾಗಾಗಿ ಅವರು ನಮ್ಮ ಭಾರತದ ಅತಿ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದ್ರು. ಹೀಗೆ ಅವರು ಅಂಬಾನಿಗಳು ಅಂತೇಳಿ ಹೆಸರು ಮುಂದೆ ಬಂತು ಅವರ್ದು. ಮೊದಲು ಎಲ್ಲಾ ನಮ್ಮ್ ಅಜ್ಜನ ಹೆಸರೇ ಮುಂದೆ ಇತ್ತು ಮೊದಲೆ ಎಲ್ಲಾ ಬಿರ್ಲಾ ನಮ ಕಂಪನಿ ಬಿರ್ಲಾ ಗೊತ್ತಲ್ಲ ಬಿರ್ಲಾ ಕಂಪನಿನ ಮುಂದಿತ್ತು. ಈಗ ಈಗ ಬರ್ತಾ ಬರ್ತಾ ಅದರ ಏನಿದೆ ಆದಾಯ ಕಡಿಮೆ ಆಗ್ತಾ ಇದೆ ಬರ್ತಾ ಬರ್ತಾ. ಆದ್ರೂ ಕೂಡ ಮುಂದೆಲ್ಲ ಒಂದಲ್ಲಾ ಒಂದಿನಾ. ಮುಂದಲ ಒಂದು ಒಂದಿನಾ ಏನಿದೆ ಅಂತಂದ್ರೆ ನಾವುನು ಕೂಡಾ ಭಾರತದಲ್ಲಿ ಅತಿ ಹೆಚ್ಚು ಶ್ರೀಮಂತ ವ್ಯ ಕ್ತಿಗಳಲ್ಲಿ ಒಬ್ಬರು ಕೂಡಾ ಆಗ್ಬೇಕ ಅಂತ ಹೇಳಿ ನನ್ನ ಕನಸಿದೆ ಅದು.
ಓ ಹೌದಾ ಇದು ಅ ಟಾಟಾ ಬಿರ್ಲಾ ಅಂತ ಹೆಸರು ಕೇಳಿರಲ್ಲ ಟಾಟಾ ಬಿರ್ಲ ಅವ್ರರು ಏನ ಆಬೇಕು ಗೊತ್ತಾ ನಮ್ಮ ಚಿಕ್ಕಪ್ಪನ ಮಗನೇ ಆಗ್ಬೇಕು ಟಾಟಾ. ಟಾ ಬಿರ್ಲಾ ಅವರು ಅವರು ಎಲ್ಲೇ ಇರೋದು ಗೊತ್ತಾ ಇಲ್ಲೇ. ಯು ಕೆ ಹತ್ರ ನ್ಯೂಯಾರ್ಕ್ ಅಂತ ಇದೆಯಲ್ಲಾ ಅಲ್ಲಿ ಇರೋದು ಫಸ್ಟು ಅಲ್ಲಿ ಇರುತ್ತಿದ್ರರು ಅವರು. ನಾವು ಅಲ್ಲಿ ಲ್ಲೆ ನ್ಯೂಜಿಲೆಯಂಡ್ ಅಂತ ಒಂದು ಕಂಟ್ರಿಲ್ಲಿ ಇರ್ತಿದ್ವಿ ನಾವು ಅವಾಗವಾಗ ನಮಗೂ ಟಾಟಾ ಟಾಟಾ ಬಿರ್ಲಾ ಅವರಿಗೂ ಸ್ವಲ್ಪ ಪರಿಚಯ ಆಗಿದ್ದು ಆದ್ರೆ ಅವಾಗ ಸ್ವಲ್ಪ. ಪ್ಪ ಮುಖೆ ಮುಖೇಶ್ ಅಂಬಾನಿ ಅಂತ ಹೆಸರು ಅವಾಗ ಸ್ವಲ್ಪ ಬಂದಿತ್ತು ಆದ್ರೆ ಆವಾಗಿನ ಕಾಲದಲ್ಲಿ ಸರಳ ವ್ಯಕ ತ್ತಿ ಅಂದ್ರೆ ಟಾಟಾ ಬಿರ್ಲಾ ಎಂಬ ವ್ಯಕ್ತಿ ಸರಳ ವ್ಯಕ್ತಿ ಇದ್ರು ಅವಾಗಾ.
ಹೌದಾ
ಹು ಅಂದ್ರೆ ಟಾಟಾ ಬಿರ್ಲಾ ಅಂತ ವ್ಯಕ್ತಿ ಹತ್ರಾ ಏನು ಈತರಾ ಅ ಅ ಪ ಆ ಇದು ಅಲ್ಲಿ ಮತ್ತು ಗೌರವ ಕೊಡೋದು ಅವ್ರಿಗೆ ಯಾ ಯೇ ಯಾವ ರೀತಿ ಗೌರವ ಕೊಡು ಅಂದ್ರ ಅವ್ಲ ಇನ್ನೊಬ್ಬರು ನೋಡಿ ಕಲ್ತಿದ್ರು ಅವ್ರು.
ಹೌದಾ
ಹಾ ಅವರ ಹತ್ರ ಆಯ್ತು. ಕಾಳಿ ಕಡೆಯಲ್ಲಿ ಸಕ್ಕು ಮತ್ತ ಇದು ಅಂತಾರಲ್ಲೋ ಅವ್ರ ಹತ್ರ ಏನು ಇದ್ದಿರಲ್ಲ ಆದ. ಅಂತಾ ವ್ಯಕ್ತಿ ಇದ್ರು ಅಂತಾ ವ್ಯಕ್ತಿ ಹಾಗೂ ಮುಕೇಶ್ ಅಂಬಾನಿ ಹೋಲಿಸಿದ್ರು. ಟಕ್ ಟಾಟಾ ಬಿರ್ಲಾ ಅವರು ಒಂದು ಕೈ ಮೇಲೇ ಇರ್ತಾರೆ.
ಹೌದಾ
ಹಾ ಹಾ
ಮತ್ತೆ ಟಾಟಾ ಬಿರ್ಲಾ ಅಂತೇಳಿ ಹೇಳಿದ್ರಲ್ಲ ನೀವು ಟಾಟಾ ಬಿರ್ಲಾ ಅಂತ ಅನ್ನೋದು ಅದು ಬೇರೆ ಬೇರೆ ಕಂಪನಿ ಇದೆ. ಟಾಟಾ ಅವರದು ಬೇರೆ ಕಂಪನಿ ಇದೆ. ಬಿರ್ಲಾ ಅವರದು ಬೇರೆ ಕಂಪನಿ ಇದೆ.
ಅಲ್ಲಾ ರತನ್ ಟಾಟನ್ ಒಬ್ರು ಇದ್ರಲ್ಲಾ ಕಂಪನಿಗೆ ಮ್ಯಾನೇಜರ್ ಅಂತ ಕೆಸಿ ಅವ ಹೆಡ್ ಚೀಫ್ ಆಗಿದ್ರಲ್ಲ ರತನ್. ಟಾಟಾ ಅಂತಾ.
ಇಲ್ಲಾ ಇದ್ದಿರ್ಲಿಲ್ಲ ಅವ್ರು ತಿರ್ಕೊಡ ಬಿಟ್ರಲ್ಲ.
ಅಲ್ಲಾ ಅವಾಗಿರ ಕಾಲದಾಗ ರೀ ನಮ್ಮ ಮುತ್ತ್ಯಾರ ನಮ್ಮ ಮುತ್ತಾರ ಅಪ್ಪರ ಕಾಲದಾಗ.
ನಿಮ್ಮ ಮುತ್ಯರ ಕಾಲದ ಏನನೆನಪ ಬರ್ತರಿ ನಮ್ಗ ಮನ್ನೆ ನಿನ್ನದ ಊಟ ಏನ ಮಾಡಿವ ಅಂತ ಹೇಳಿ ನೆನಪಿರಲ್ಲಾ. ಅಂಥದ್ರಲ್ಲಿ ನೀವು ನಿಮ್ಮ ಮುತ್ಯಾ ಅಜ್ಜನ ಕಾಲದಲ್ಲಿ ಇರತಕ್ಕಂತ ಹೆಸರುಗಳನ್ನು ನಾವು ಹೆಂಗ್ ನೆನ್ಪಿಡ್ಕೋಬೇಕಂತ. ತ್ತೇಳಿ ನೀವು ತಿಂಕ್ ಮಾಡ್ಬೋದಲ್ಲಾ ಜಂಜಿಸಿದೀರಲ್ಲ ನೀವುನು ಕೂಡ ಈಗಾ.
ಜಂಜ ಶಿವವ್ರೀ ಅವರ ತಿಂಕ ಮಾಡದ ಹೆಂಗ ಗೊತ್ತಅಂದ್ರ ಅವ್ರದ ಬುಕ್ಕನೆ ಇದೆ. ಬುಕ್ನಲ್ಲಿ ನಮ್ಮ ಪ್ಯಾಮಲಿ ಹೆಸರು ಇದೆ. ಅದ ಬುಕ್ಕಲ್ಲೇ ನಿಮ್ಗೆ ಹೇಳ್ತಾ ಇದೀರು ನಾವು ಇದು ಬುಕ್ಕು ಒಂದು ಬುಕ್ಕು ಬರೆದಿದ್ದಾರೆ ಆವಾಗಿನ ಕಾಲದಲ್ಲಿ ನ್ಯೂಜಿಲೆಯಾಂಡ್ ಅಂತಾ. ಗಂಟೆಯಲ್ಲಿ ಬರ್ತಿದ್ದಾರೆ ಅದರಲ್ಲಿ ನಮ್ಮ ಫ್ಯಾಮಿಲಿ ಹೆಸರು ಬಂದಿದೆ ಅದೇ ಇದರ.
ಹೌದಾ ಯಾವದು ಬುಕ್ಕಿನ ಆ ಬುಕ್ಕಿನ ಹೆಸರು ಏನು ಕೇಳ್ಪಟ್ಟ ನಾನು ಮೀಯಾ ಕಲವು ಅಂತೇಳಿ ನ. ತ್ತು ಹೌದು ಅದೇ ಅಲ್ಲಾ.
ಇಲ್ಲಾ ಎಲ್ಲರಿ ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತಿದ್ಯಾ ಬುಕ್ಕಿನ ಹೆಸರು ಅಂತಾ.
ದಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತಂದ್ರೆ ದಾದಾಬಾಯಿ ನವರೋಜಿ ಅವರದ ಐತ. ತ್ರಿ ಅದೋ ನೀವ ಯಾರ್ದು ಹೋಗಿ ಯಾರ್ದ ಹೋಲ ಹೋಲ್ಕೆ ಮಾಡ್ತೀರಿ.
ಡ್ರಿ ಇಲ್ಲಿ ಕೇಳ್ರಿ ದಾದಾಬಾಯಿ ನವರೋಜಿ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಇತ್ತು ಅದು ಹೆಸರು ಆ ಸ್ವಾತಂತ್ರ್ಯಏನ. ಸ್ವಾತಂತ್ರ ಬರಕಿಂತ ಒಂದು ಹತ್ತು ವರ್ಷ ಹಿಂದೆ ಇದು ಟಾ ರತನ್ ಟಾಟಾ ಅವರ್ದ ಅವರು ಆತ್ಮಹತ ಸರಿ ಆತ್ಮಕಥನ ಆಗಿತ್ತು ಇದು.
ಮತ್ತೆ ಅದು ದಾದಾಬಾಯಿ ನವರಜಿ ಅವರು ಸ್ವತಂತ್ರ ಪೂರ್ವಕ್ಕಿಂತ ಒಂದು ಇಪ್ಪತ್ತು ವರ್ಷ ಮುಂಚೆನೆ ಇದು ಹಬ್ಬುಕ್ ಅಕ್ಕನು ಬರ್ದಿದರಲ್ಲಾ.
ಹ ಹೌದ ಅಲ್ಲರಿ ಅದು ಗ್ರಾದಿ ಗ್ರ್ಯಾಂಡ್ ಹೊಲ್ಟ್ವಾಟ ಹೂಮನ್ ಅಂತಿದ್ರಲ್ಲಾ ಇನ್ನೊಬ್ರು ಅವ್ರ ಲೇಡೀಸ್ ಮಹಿಳೆ ಅಂತ
ಯಾರು
ಅವ್ರ ಹೆಸರ ಏನ ಇದೆ ನೋಡ್ರಿ ಅವ್ರ ಹೆಸರು
ಹೌದಾ ಅದು ಅವ್ರ ಹೆಸರು ವಿಜಯಲಕ್ಷ್ಮಿ ಇರ್ಬೋದು.